ಹ್ಮ್ ಊಟ ಸಬಾ ಶರತ್ ನಿಂದು.
ಹ್ಮ ಏನ್ ಮಾಡ್ತ ಇದ್ಯ.
ಏ ವಾಕಿಂಗ್ ಮಾಡ್ತಾ ಇದ್ದೆ ನೋಡ ನೀನ.
ಹ್ಮ್ ಯಾಕ್ ಇವಾಗ ಟೈಮ್ ಬಾಳಗಿದ ವಾಕಿಂಗ್ ಇವಾಗ್ ಮಾಡಕತ್ತಿ ಏನ್ ಇವತ್ತೇನ್ ಬೆಳಿಗ್ಗೆರೆ ಕೆಲ್ಸಕ್ ಹೋಗಿದ್ಯ.
ಏ ಕೆಲ್ಸಕ್ಕಂತಲ್ಲ ಇದು ಹೆವಿ ಚಿಕನ್ ತನ್ಬುಟ್ಟಿದಿನಿ.
ಹ್ಮ್ ಹ್ಮ್.
ಇವಾಗ ಹಂಗೆ ಮಕೊಂಬ್ ಬಿಟ್ರೆ ಅದ್ ಡೈಜೆಷನ್ ಆಗಲ್ಲ ಬೆಳಿಗ್ಗೆ ಹಲ್ ಉಜ್ಜುವಾಗ ಅದು ಬಾಯಲ್ಲೆ ಬಂದ್ಬುಡುತ್ತೆ.
ಹಾ ಹಾ.
ಸುಮ್ನೆ ಹಂಗೆ ಒಂದೆರಡ್ ರೌಂಡ್ ಆಗ್ತಾ ಇದ್ ಮನೆ ಮುಂದೆ.
ಹೌದು ಚಿಕನ್ ಕೋಳಿದು. ದೊಡ ಡೈಜೆಸ್ನ್ ಆಗಲ್ಲ ಚೆನ್ನಾಗ್ ಆಗಲ್ಲ ಅದು ಮುಂಜಾನೆ ಬಾಯಿ ತೊಕದ್ನಗ ಹ್ಮ್. ವಾಂತಿ ಬಂದಂಗ್ ಆಗ್ಬಿಡ್ತ ಒಟ್ಟಿನೇ ಕರಗೆ ಇರಲ್ಲ ಅದು.
ವಾಮಿಟು ವಾಮಿಟ್ ತರ ಆಗುತ್ತೆ ಮತ್ತೆ. ಲ್ಲೂಸ್ ಮೊಷನ್ನು ಕರೆಕ್ಟಾಗ್ ಆಗಲ್ಲ.
ಹೌದೌದು.
ಅವನ್ ನೈಟ್ ನಿದ್ದೆ ಕೂಡ ಆತ್ತಲ್ಲ ಇವವೆ ಬಾಯಾರಿಕೆ
ಹ್ಮ್
ಒಂಚೂರು ತಿರ್ಗಿ ಆ ಕಡೆ ಈ ಕಡೆ ಓಡದ್ರೆ ಡೈಜೆಸ್ಟ್ ಆಗತ್ತಂತ
ಹ್ಮ್ ಹೌದಾ ಹ್ಮ್ ಹ್ಮ್
ಮತ್ತೆ ಊಟ
ಪ ಇವಾಗ ನಾನು ಸುಮ್ನೆ ಮುಕ್ಕಂದಿದ್ದೆ ಮನಸ್ ಬರ್ತಾ ಇಲ್ಲಾ ಅದಕ್ಕೆ ಸುಮ್ನೆ ಕಾಲ್ ಮಾಡಿದ್ರ ಐ್ತೆ ಅಂತೇಳಿ ನೀನ್ ಕಾಲ್ ಮಾಡಿದೆ ನೀನ್ನ ವಿವಾಗಾಯ್ತ ಮಾಡಕೈತ್ ಮಕ್ಕಾಂದನತ್ ಮಾಡಿದ್ ನಾನು
ಎಲ್ಲ ಡೇಲಿ ಈ ಟೈಮ್ ಮುಕ್ಕಳಲ್ಲ ನಾನ ಒಂದು ಒಂದ್ೆರಡು ಗಂಟೆ ಗಂಟ ಇಷ್ಟೇ ಇರ್ತನ ಹತ್ರ
ಹ್ಮ್ ಹ್ಮ್ ಹೌದು ನಿನ್ನೆ ಆ ರ್ಸಿ ಬಿ ಮ್ಯಾಚ್ ಇತ್ತು ಇಲ್ಲಿ ಏನು ಕ್ರೇಜ್ ಹ ನ ಮತ್ತ ಜನ ಹೊರಗಡೆ ಎಲ್ ಇ ಡಿ ಹಾಕಿ ಎಲ್ಲ ಫುಲ್ ಏರಿಯನೇ ಬಂದು ನೋಡಲ್ಲ ನೋಡಿ ಸ್ಕ್ರೀನ್ಲ್ಲಿ
ಹ ಹ ಗಾಧರೆ ನಿವ
ಆದ್ರೆ ಪೊಲೀಸ್ ಇದು ಅವ್ರೆಲ್ಲಾ ಇನ್ಸ್ಟ್ರಕ್ಷನ್ ಓದಿ ಆದ್ರೆ ಶಾಂತಿಯುತವಾಗಿ ಇ ಮಾಡ್ಯಾರ ಫಂಕ್ಷನ್ ಇಲ್ಲಿ
ಹ್ಮ್ ಅಂದ್ರೆ ಏನ್ ತೊಂದ್ರಗಿ
ಹ್ಮ್ ಯಾರಿಗ ತೊಂದರೆಗಳು ಮಾಡಿ ಎಲ್ಲ ಜನ ನಾಗರಿಕರಿಗೆ ಹೋಗೋರಿಗೆ ಹೆಂಗೆ ಮತ್ತ ಪ್ರಯಾಣ ಮಾಡೋರಿಗ ದಾರಿ ಬಿಟ್ಟಿದ್ದಾರೆ ಎಲ್ಲಾ ಇದು ಮಾಡ್ಯಾರ ನೋಡಿ
ಹ್ಮ್ ಅಂದ್ರೆ ಪೊಲೀಸ್ನವರು ಹೇಳದು ನಮ್ ಒಳ್ಳೇದಕ್ಕೆ ಶರತ
ಹ್ಮ್ ಹೌದೌದು
ಇವಾಗ ಅವ್ರು ಏನ ಕೇಳ್ತಾರಪ್ಪ ನಮ್ಗೆ ನಮ್ ನಮ್ ಎಚ್ಚರಿಕೆಯಿಂದ ನಾವ್ ಇರ್ಬೇಕು ಮೊನ್ನೆ ಹೋದ್ ವರ್ಷ ಹನ್ನೊಂದ್ ಜನ ಸತ್ರು ಪಾಪ್ ಅವ್ರ ಮನೆಯವ್ರರಿಗೆಲ್ಲ ಯಾರ್ ಜವಾಬ್ದಾರಿ ಅವ್ನ್ ಯಾವನೋ ಒಬ್ಬನು ಸತ್ ನಪ್ಪ ಅದ್ರಲ್ಲಿ ಅವ್ರ ಅಪ್ಪ ಏನೋ ನೂರ ಇನ್ನೂರು ಕೋಟಿ ಆಸ್ತಿ ಮಾಡೋಣಂತೆ ಅವ್ನ್ ಸತ್ ತನ್ ಒಬ್ನೇ ಮಗ ಅಂತೆ ಇವಾಗ ಆಸ್ತಿಗೆಲ್ಲ ಒಡೆಯ ಯಾರು ಅವ್ನ್ ಏನ್ ಮಾಡ್ಬೇಕ್ ಅಷ್ಟೊಂದ ಗಳಿಸ್ಬಿಟ್ಟು
ಹ್ಮ್ ರೊಕ್ಕ ಓದ್ತವ್ ಬರ್ತವ್ ಜೀವ ಬರ್ತವನ ನಿಲ್ಲಾ
ಹಂಗಾಗಿ ಪೊಲೀಸ್ನವ್ರು ಹೇಳೋದೆಲ್ಲ ಪೊಲೀಸ್ನವ್ರು ಹೇಳೋದಲ್ಲ ನಮ್ ಒಳೆದಕ್ಕೆ ನಾವು ಕೇಳ್ಕೊಬೇಕು ಕೆಲ್ವೊಬ್ರು ಜನ ಇರ್ತರೆ ಬಿಡು ಪೊಲೀಸ್ದೋರು ಇವಾಗ ಎಲ್ರು ಒಳ್ಳೆವ್ರಲ್ಲ ಅಂತ್ ಹೇಳಕಾಗಲ್ಲ ನೂರಕ್ಕೆ ನೈನ್ಟಿ ಪರ್ಸೆಂಟ್ ಜನ ಕೆಟ್ಟವ್ರೆ ಅರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ರೆ ಹಾತ್ ಪರ್ಸೆಂಟ್ ಅಷ್ಟೇ ಒಳ್ಳೆವ್ರ್ ಅವ್ರೇ
ಹೌದೌದು
ಆತಲ್ ಜನ
ಹ್ಮ್ ಈ ಒಂದು ನೂರು ರೂಪಾಯಿ ಕೊೂಡ ಅಲ್ಲಿ ಒಂದು ಇನ್ನೂರು ರೂಪಾಯಿ ಕೊಟ್ಟಂದ್ರೆ ಪೊಲೀಸ್ನವರು ನಿನ್ ಪರವಾಗಿ ನ್ಯಾಯ ಇತ್ತಂದ್ರೆ ಬೇರನವ್ರ ಪರವಾಗಿ ನ್ಯಾಯ ಈ ಕಡೆ ತಿರುಗಸ್ಬಿಡ್ತಾರ ಅವ್ರು
ಹ್ಮ್
ಯಾರೇ ನಂಬದ್ರು ಪೊಲೀಸ್ ನೋರಿಗ್ ನಂಬರ್ದು ಅದು ಸುಮ್ನೆ ಏನು ಮಾಡಕ್ಕಾಗಲ್ಲ ಕಾನೂನ ಅಲ್ಲ ನಮ್ಮ್ ದೇಶದಲ್ಲಿ ಕಾನೂನು ಎಲ್ಲ ಎಲ್ಲ ನಾವು ಇಂಡಿಯಾದಲ್ಲಿ ಂದ್ರೆ ಇಲ್ಲಿನ ಕಾನೂನು ಪಾಲನೆ ಮಾಡೋ ನಮ್ ಕರ್ತವ್ಯ
ಹ್ಮ್ ಹೌದೌದು
ಈಜ
ಹ್ಮ್
ಅಂದ್ರು ಆರ್ ಸಿ ಬಿ ಕಪ್ ಚೆನ್ನಾಗಿ ಹೊಡದ್ರು ಬ್ಯಾಟಿಂಗ್ನು ಚೆನ್ನ ಬಾಲಿಂಗ್ ಚೆನ್ನಾಗಾರೆ ಆದದು ನಮ್ಮ ಆರ್ ಸಿ ಬಿ ಹದ್ಿನೆಂಟು ವರ್ಷಕ್ಕಾಗಿಿಂದ ಕಪ್ ಇಡ ಮತ್ತೆ ಸತತ್ ಎರಡು ಬೇರೆ ಟ್ರೋಫಿ ಚೆನ್ನಾಗಿ ಮಾಡಿದ್ರು ಅವರು
ಹ್ಮ್ ಅಂದ್ರ ಕೊಯ್ಲಿ ಕೊಯ್ಲಿ ಚೆನ್ನಾಗಆಡಿದ
ಹ್ಮ್ ಭಾರಿ ಪಡ್ದ ನಲ್ವತ್ತು ಬಳಗೆ ಎಪ್ಪತ್ತು ತೈದ ಎನ್ ನವತ್ತಿಗೆ ಇದ್ರ ನೋಡದ
ಹ್ಮ್ ಅಲ್ಲ ಅವನು ಸುಬ್ಬನ್ಿಗೆ ನೋಡ್ರ ತಾನೆ ಕ್ಯಾಚ್ ಹಡಿದಿರದೇ ಬೇಕು ಅಂದ್ರೆ ನೆಲಕ್ಕೆಲ್ಲಾ ಬಾಲ್ ಹತ್ತಿದೆ
ಹ್ಮ್ ಅವನು ಸುಳ್ಳಾಡ್ತಾ ಇದದಾನೆ ಬರಿ ಅಾದ್ರಲ್ಲಿ
ಆ ಕೊಯ್ಲದು ತಲೆ ಬಿುಡುಗರು ಅಲ್ಲ ಅವ್ನ್ ಎಷ್ಟ್ ಕರೆಕ್ಟ್ ಆಗ ಅಬ್ಸರ್ವ್ ಮಾಡ ನೋಡೋದ್ನ
ಹ್ಮ್ ಅಕ್ಕಿ ಡಿ ಆರ್ ಎಸ್ ಕೊಟ್ಟು ಒಳ್ಳೆದು ಮಾಡಿದ
ಅಂಪಾರು ಅವಟ ಕೊಟ್ಟುಬಿಟ್ಟಿದೆ ಆಲ್ರೆಡಿ ಇವನ್ ನ ಹಂಪರ್ ಜೊತೆ ವಾದ ಮಾಡುವಾಗ ಅಂಪರ್ ಬಂದ್ಬಿಟ್ಟೆ ನನಗೆಲ್ಲಾ ಜಾಸ್ತಿ ಮಾತಾಡಂಗಿಲ್ಲ ಹೋಗ್ಾಗ ನೀನ ಅಂತಂದ ಹಂಗಾಗಿ ಅವ್ನು ಗಲಾಟೆ ಮಾಡಿ ಅದು ಇದೇನು ರಿವ್ ತಗ್ಬಿಟ್ಟು ಆಮೇಲ್ ಗೊತ್ತಾಯ್ತು ಹೆಂಗ್ ಹೋಡ್ದ ಒಂದ್ ಸಿಕ್ಸ್ ಒಂದ್ ಪೋಲ್ ಹೊಡಬಿಟ್ಟು ತ ವಿನ್
ಹ್ಮ್ ಅವ್ನ್ ಮಾಡ್ಬಿಟ್ಟ ಮ್ಯಾತ್ಸ್ ಕ್ಲೋಸ್ ಮಾಡ್ಬಿಟ್ಟ.
ಅಂದ್ರೆ ಹೋದ್ ವರ್ಷ ಈ ತರ ಕ್ರೇಜಿ ಈ ವರ್ಷ ಇಲ್ಲ ಜಾಸ್ತಿ.
ಹೌದು ಕ್ರೇಜ ಕಮ್ಮಿ ಆಗ್ಬಿಟ್ಟದ.
ಪಷ್ಟೇಗಿನೇ ಅದೇನು ಪಸ್ಟ್ನೆ ವರ್ಷನೇ ಜಾಸ್ತಿ.
ಹ್ಮ್ ಅಷ್ಟು ಜನ ಸತ್ರುನು ಅಷ್ಟ ಕ್ರೆಸ್ ಈತ್ ಅವಾಗ.
ಹ್ಮ್
ಇವಾಗ್ ಸ್ವಲ್ಪ ಎಲ್ಲನ್ನು ಅರ್ಥ ಆಗ್ಬಿಟ್ ಟ್ಟದ ಜನ್ಗುಳಿಗೆ. ಯಾರು ಯಾರಾಗಲ್ಲ ಈಗ ಎ ಎಷ್ಟೋ ಜನಗಳ್ ಕ್ರಿಕೆಟ್ ಆಡಿ ಆರಾಮ ತಮ್ಮ ಮನೆ ಸೇರಿದ್ರು ಇವ್ ಅಷ್ಟು ಮಂದಿ ವಿಜಿಟ್ಟೆ ಕೊಡ್ಲಿಲ್ಲ ಮನಿಗೆ ಸತಂತ ಮನಿಗ್ ಸಾನ್ತ್ವನ ಬಂದು ನೀಡಡ್ಬೇಕಿಲ್ಲೋ ಕ್ರಿಕೆಟ್ಗಳು. ಮಂದಿ.
ಕ್ರಿಕೆಟ್ ಮಂದಿ ಯದಕ್ ವಿಸಿಟ್ ಕೊಡ್ತಾರ್ ಪ್ರಭು ಇದು ಶರತ.
ಹ್ಮ
ಕ್ರಿಕೆಟ್ ಜನ ಏನಕ್ಕ ವಿಸಿಟ್ ಕೊಡ್ತಾರ ಹೇಳು ಇಲ್ಲಿ ಅವ್ರಗ್ ಕರ್ಸಿರೋದ್ ಯಾರು ಕ್ರಿಕೆಟ್ ಅವ್ರು ಯಾರು ಕರ್ಸಿಲ್ಲ ಇಲ್ಲಿ ಬೆಂಗ್ಳೂರ್ಗೆ.
ಹ್ಮ್
ಗೌರ್ಮೆಂಟ್ ಅವ್ರ ಕರ್ಸಿದ್ದು ಗೌರ್ಮೆಂಟ್ ಅವ್ರ್ ಹೋಗಿ ಅವ್ರ ಫ್ಯಾಮಿಲಿಗ್ ಏನೋ ಪರಿಹಾರ ಕೊಟ್ಟು ಇಲ್ಲ ಏನೋ ಅವರ್ಗ್ ಸಾಂತನೆ ಹೇಳೋದು ಗೌರ್ಮೆಂಟ್ ಕೆಲ್ಸ.
ಹ್ಮ್
ಅವ್ರ ಕ್ರಿಕೆಟ್ ಅವ್ರು ಬಂದು ಏನ್ ಸಾಂತ್ವನ ಕೊಡ್ತಾರ್ ಹೇಳ್ ಅವ್ರು ಬಂದ್ರೆ ಮತ್ತೆ ಇಷ್ಟ ಜನ ಅವ್ರ ನೋಡಕ್ ಬಂದ ಮತ್ ಇತ್ತೀ ಜನ ಸಾಯ್ತೋಡ್ ಅವಾಗ್ ಯಾರ್ ಹೊಣೆ ಅದಕ್ಕೆ.
ಹ್ಮ್ ಹೌದ್ ಮತ್ತಷ್ಟು ಜನ ಇದ್ ಆತ್ತರವ್ರು ಬಂದಾಗ.
ಇವಾಗ ಸತ್ತವ್ರ್ ಮನೆಲಿ ಹತ್ರೆನೇ ಚಂದ ಅದು ಬಿಡು ಸತ್ತವ್ರ್ ಮನೆಲ್ಲಿ ನಕ್ರ ಚಂದ ಅನ್ಸಲದು. ಮೊದ್ಲೇ ಸತ್ತಿರ್ತಾರ ಅವ್ರು ಇವಾಗ ಅವ್ರ್ ಮನ್ಯಗ ಸತ್ತಿರ್ತಾರ ಅವ್ರ್ ಮನಿಗ್ ಇವಾಗ್ ಏನಾದ್ ವಿರಾಟ್ ವಿರಾಟ್ ಏನಾದ್ರು ಬಂದಂದ್ರೆ ಅವ್ರು ಜಿಲ್ಲೆಲ್ ಇರೋ ಊರವ್ರೆಲ್ಲಾ ಬಂದ್ಬುಡ್ತಾರ್ ಅ ಊರಿಗೆ. ಅವಾಗ ಜನ್ರನ್ನ ಕಂಟ್ರೋಲ್ ಮಾಡೋರ್ ಯಾರು ಹೆಚ್ಚು ಕಮ್ಮಿ ವಿರಾಟ್ ಕೊಹ್ಲಿಗೆ ಏನ್ರ ಆದ್ರೆ ಇಡೀ ದೇಶ ಸುಮ್ನೆ ಇರುತ್ತ. ಆ ಅಕಸ್ಮಾತ್ ಅವ್ ನೋಡಕ್ ಬಂದು ಯಾರಾದ್ರು ಕಾಲ್ ತುಳತೆ ಮತೋಬ್ರ್ ಯಾರ ಸತ್ರ ಅಂದ್ರೆ ಅದಕ್ಕೆಲ್ಲ ಹೊಣೆ ಯಾರು.
ತ ಹೆಚ್ಚು ಸಾಯ್ತ ಮತ್ ಅಂತೊರ್ ಎಲ್ಲ ಹಂಗೆ.
ಹ್ಮ್ ಅದ್ಕೆ ಅವ್ರೆಲ್ಲ ಬರಲ್ಲ ವಿ ಐ ಪಿ. ಇ ಇರ್ತಾರಲ್ಲಾ ಹಂಗಾಗಿ. ಇವ್ರೇ ಗೌರ್ಮೆಂಟ್ ಅವ್ರೇ ಅಲ್ಲಿ ಅಲ್ಲಿನ ಡಿಸ್ಟ್ರಿಕ್ ಆಫೀಸರ್ಗೆ ಹೇಳಿ ಅವ್ರಿಗೆ ಏನೇನ್ ಬೇಕು ಅದೆಲ್ಲ ಮಾಡ್ಬೇಕಪ್ಪ.
ಹ್ಮ
ಮತ್ತೆ ಮ್ಯಾಚ್ ಎಲ್ಲ ನಿನ್ನೆ ಹೆವಿ ಕ್ರೇಜ್.
ನನ್ ಅಮ್ ತಕ್ ಕ್ರೇಜು.
ಅಂದ್ರೆ ನಮ ಬಾಲರ್ಗಳಿಹ್ ಮೆಚ್ಬೇಕ್ ಗುರು ಏನ್ ಬಾಲಿಂಗ್ ಅದು.
ಹ್ಮ್ ಯಜಲ್ ಉಡ್ ಚೆನ್ನಾಗ್ ಆಡಿದ ರಶಿ ಕ್ ಬಾಲಿಂಗ್ ಬಾರಿ ಆಡಿದ.
ಅಲ್ಲ ಗಜಲ್ ಉಡ್ಡದು ಇಷ್ಟ್ರಿ. ಕೇಳ್ದ ಅವ್ನು ಯಾವ್ದ ಯಾವ್ದು ಫೈನಲ್ ಮ್ಯಾಚ್ ಆಡವ್ನೆ ಒಂದ್ ಮ್ಯಾಚ್ ಸೋತಿಲ್ಲ ಅಂತೆ ಅವ್ನು.
ತಂದ್ರು.
ಅವ್ನು ಎಷ್ಟು ಯಾವ್ದ ಯಾವ್ದು ಮ್ಯಾಚ್ ಚಾಡ್ ಆಡವ್ನೆ ಫೈನ್
ಇದೇ ವರ್ಷ ಯಜಲ್ವುಡ್ಡು ಎಷ್ಟ ಮ್ಯಾಚ್ ಆಡಿದ್ರು ಬಾಳ್ ವಿಕೇಟೆ ಬಿದ್ದಿದ್ದಿಲ್ಲ. ಫೈನಲ್ ನಲ್ಲಿ ಎಷ್ಟ್ರಿ ಯಡ್ ವಿಕೆಟ್ ಯಂ ತಿತು ಹಃ ಹ. ಮನ್ಗಿಲ್ಲೋ. ಸುದರ್ಶನ್ನು ಬಾರಿ ವಿಕೆಟ್ ಬಿದ್ದವ್ರು. ಕೈಲಿ.
ಹ್ಮ್ ಮತ್ತ ಹೋದ್ ವರ್ಷ ಏನ ಪ ಶಾಪಳ್ ಆಟ ನೋಡ್ಬುಟ್ ನನ್ ಶಾಕ್ ಆಗ್ಬುಟ್ಟಿದೆ ಈ ವರ್ ಷ ಶಪಾಡು ಏನೇ ಆಡಿಲ್ಲ. ಕುರ್ನಾಲ್ ಪಾಂಡೆ ಚೆನಗ್ ಆಡ್ದ ಈ ವರ್ಷ ಅಲ್ಲ ಕುರ್ನಾಲ್ ಪಾಂಡೆ ಆ ಬಾಲಿಂಗು ಮೆಚ್ ರುಕೋ ಬ್ಯಾಟಿಂಗ್ ಅಂತೂ ಎವಿ.
ಎವಿ ಬಾರಿ ಆಡಿದ ಈ ವರ್ಷ.
ನೆನ್ನೆ ಬ್ಯಾಟಿಂಗ್ ಏನೋ ಮಿಸ್ ಆಯ್ತ್ ದುಡು ಫಸ್ಟ್ ಬಾಲೆ ವಿಕೆಟ್ ಹೋಗ್ಬಿಡ್ತು ಏನ್ ಮಾಡಕ್ಕಾಗಲ್ಲ.
ಹ್ಮ್ ಅತವ್ ಮತ್ತ ಒಂದೊಂದು ಟೈಮ್.
ಏಯ್ ಎಲ್ಲಾ ಎಲ್ಲಾ ಟೈಮ್ ಹೊಡಿಬೇಕ್ ಕಂದ್ರೆಲ್ ವಿರಾಟ್ ಕೊಹ್ಲಿ ಆಗಕಾಗಲ್ಲ ಅದು ಏನೋ ಅಂತರಲ್ಲ ಅವ್ನಿಗೆ ಹೆಸ್ರೇ ಇಲ್ವಾ ಪೆಟ್ಟೆ ನೇಮ್ ಕಿಂಗ್ ಅಂತ ಹೇಳ್ಬಿಟ್ಟು ಕಿಂಗ್ ಯಾವತ್ತಾದ್ರೂ ಕಿಂಗೆ.
ಹ್ಮ ಆಲ್ವೆಸ್ ಕಿಂಗಂತ್.
ಹ್ಮ ಈ ಕೆಲವೊಬ್ರೆಲ್ಲ ಮಾತಾಡ್ತಾರ್ಬಿಡು ಇವಾಗ. ಕೊಯ್ಲಿನ್ ಕಂಡ್ರೆ ಧೋನಿ ಅಭಿಮಾನಿಗಳಿಗಾಗಲ್ಲ ಧೋನಿನ್ ಕಂಡ್ರೆ ಕೊಯ್ಲಿ ಅಭಿಮಾನಿಗಳಿಗಾಗಲ್ಲ ಅಂತ್ ಅಂತಾರೆ. ಅವ್ರರಿಬ್ರು ಕಾಲ್ದುಳ್ ಸಮಾನ್ ನಾವ್ ಸುಮ್ನೆ ಅವ್ರ್ ಇಬ್ರು ಪರ್ವಾಗಿ ಮಾತಾಡ್ತಾ ಇರ್ತಿವಿ.
ಹ್ಮ
ಇವಾಗ್ ಧೋನಿ ಬಗ್ಗೆ ಮಾತಾಡ ಧೋನಿ ಬಯ್ಯಕ್ ಹೋಗ್ತಾರಲ್ಲ ಧೋನಿ ಬಗ್ಗೆ ಮಾತಾಡಕೇ ಧೋನಿ ಬಗ್ಗೆ ಬಯ್ಯಕೆ ನಮ್ಗೆ ಯೋಗ್ಯತೆನೆ ಇರಲ್ಲ.
ಹೌದೌದು.
ಅವ್ರ್ ಇವ್ರ್ ಬಗ್ಗೆ ಮಾತಾಡ್ಕೋಬಾರ್ದು ಏನ್ ಮಾಡ್ಬೇಕು ಅವ್ರ್ ಅಭಿಮಾನಿಗಳು ಇರ್ತಾರಲ್ಲ ತಿಕಲ್ನನ್ನ ಮಕ್ಳು.
ಹ್ಮ ಅಭಿಮಾನ ಎಲ್ಲ ಎದೆಲಿ ಇಟ್ಕೋಬೇಕ ಅದ್ ಬಿಟ್ಟು ಹೊರಗಡೆ ತೋರ್ಸಿ ಅಂದ್ರೆ ಇದು ಉಪಯೋಗ ಇಲ್ಲ ಅದು.
ಹ್ಮ ಇವಾಗ ಮುಂದ್ಗಡೆ ಇರೋನ್ಗೆ ಅವ್ನು ಮುಂದ್ಗಡೆ ಇರೋವ್ನು ಕೊಯ್ಲಿ ಅಭಿಮಾನಿ ಇರ್ತಾನೆ.
ಹ್ಮ
ಇವಾಗ್ ಉದಾಹರ್ಣೆಗೆ ನೀನೇ ಕೊಯ್ಲೆ ಅಭಿಮಾನಿ ನಾನೇ ದೋನಿ ಅಭಿಮಾನಿ ತನ್ಕೋ. ನೀನ್ ಮಂದ್ ಏನ್ ಮಾಡ್ತ ತ್ಯ ನನ್ ಮುಂದೆ ಅಂದ್ರೆ ಕೊಹ್ಲಿ ಬಗ್ಗೆ ನೀನು. ಪಾಸಿಟಿವಾಗ್ ಮಾತಾಡ್ತಿ ಧೋನಿ ಬಗ್ಗೆ ನೆಗೆಟಿವ್ ಆಗ್ ಮಾತಾಡ ಕತ್ತಿರ್ತಿ. ಅವಾಗ್ ನನಿಗ್ ಏನಾಗಿಬಿಡ್ತದ ಇವಾಗ್ ಕೊಹ್ಲಿ ಅಭಿಮಾನಿಯಾಗಿ ಧೋನಿ ಬಗ್ಗೆ ಎಷ್ಟು ನೆಗೆಟಿವ್ ಮಾತಾಡ್ತಾನಲ್ಲಪ್ಪಾ ನಮ್ ಧೋನಿ ಏನ್ ಆಟನೇ ಆಡಿಲ್ಲ ಹಂಗಾಗಿ ನಿನ್ ಮನ್ಸನ್ಯಾಗ್ ತಾಟ್ ಹುಟ್ತತಿ. ಹಂಗಾಗಿ ವೈರ ತೊ ಬೆಳ್ದು ಸೋಪ್ ಸುಮ್ನೆ ಅವ್ರನ್ನೋಡಿ ಇವ್ರ ಬಯ್ಯೋದು ಇವ್ರನ್ ನೋಡಿ ಅವ್ರ ಬಯ್ಯೋದು ಅವೆಲ್ಲ ಆಗಬಲ್ಲ ಹೋಗಬಲ್ಲ ಸುಮ್ಮ ಎಂಜಾಯ್ ಮಾಡ್ಬೇಕ್ ಕ್ರಿಕೆಟ್ ನೋಡ್ಬೇಕು ಎಂಜಾಯ್ ಮಾಡ್ಬೇಕ್. ಅವ್ರ್ ಇವ್ರ್ ಬಗ್ಗೆ ಮಾತಾಡಾಕಿನ್ನ ಮೊದ್ಲ ಅವ್ರ್ ಬಗ್ಗೆ ಅವ್ರ್ ಅವ್ರ್ ಯಾಬ್ ದಾರ್ಯಾಗ್ ಬೆಳೆದ್ ಬಂದಾರ ಅವ್ರ್ ಎಷ್ಟ ಕಷ್ಟ ಪಟರ ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟರ. ಅವ್ರ್ ಬಗ್ಗೆ ತಿಳ್ಕೊಂಡು ಅವ್ರ್ ತರ ನಾವು ಆಗ್ಬೇಕಂತೇಳಿ ಆಶೆ ಇರ್ಬೇಕು ಅದ್ ಬಿಟ್ಟು ಮಾತಾಡ್ಬಾರ್ದು ಯಾರ್ ಬಗ್ಗೆನು.
ಹ್ಮ ಅವ್ರೆಷ್ಟು ಸ್ಟ್ರಗಲ್ ಮಾಡಿ ಇಷ್ಟ ಮಟ್ಟಕ್ ಬಂದಾರ ಅಂತ ಅವ್ರದ್ದು ಒಳ್ಳೆ ನಡವಳಿಕೆ ನಾವು ತಿಳ್ಕೊಬೇಕು ಅದ್ ಬಿಟ್ಟು ಅವ್ರ ದ್ವೇಷಿಸೋದು ಸರಿ ಅಲ್ಲ.
ಹ್ಮ ಅವ್ರಿಂದಾನೇ ನಮ್ಮ ದೇಶ ಎಷ್ಟೋ ಸಲಕ್ ಕಪ್ ಗೆದ್ದ ಐತಿ ಮತ್ ನಮ್ ದೇಶಕ್ ಎಷ್ಟೋ ಇವಾಗ ಔಟ್ ಆಫ್ ಕಂಟ್ರಿಗ್ ಹೋಗ್ಬಿಟ್ಟು ನಮ್ ದೇಶದ ಪರವಾಗಿ ಆಟ ಆಡ್ತಾರ ಅಂದ್ರೆ ಅವ್ರು ನಮ್ ದೇಶದ ಒಂತರ ಸೈನಿಕರ ತರ ಅವ್ರು.
ಹ್ಮ ಮತ್ತ.
ಎಲ್ರಿಗ್ ರೆಸ್ಪೆಕ್ಟ ಕೊಡ್ಬೇಕು ಯಾರಿಗ್ ಬಯಕ್ ಹೋಗಾರ್ದು ಆದ್ರೆ ಫ್ಯಾನ್ಸ್ಗಳು ನೋಡ್ಬಿಟ್ಟು ಬೈತಾರ ಅಷ್ಟೇ ತಿಳ್ಕೋಬೇಕೆಲ್ರು.
ಹ್ಮ
ಸರಿ ಅಪ್ಪ. ಅಂದ್ರ ನಮ್ಮೂರ್ ಕಡೆ ಏನ ಅಷ್ಟೊಂದ್ ಇದಿಲ್ಲ ಸೇಕ ಹ್ಮ್ ಊಟ ಮಾಡೆನಿ.
ಇವಾಗ್ ಸ್ವಪ್ ಹಂಗೆ ವಾಕಿಂಗ್ ಮಾಡೋ ಡೈಜೆಷನ್ ಕರ ತಾನೆ.
ಹ್ಮ ಮಾಡತೀನ್ ಅದೇ ಸರಿ ಅಷತಿನ್ ತೊಗ್ ಸರಿ.